ಹಾ ರೀ ನ ಆರಾಮದೇನ್ೀ ನೀ ರಿ
ನೀವ ಯಾರೀ ಹಳಿ ಅಂತಿದ್ದೀರಲ್ಲ ಯಾವಳ್ಯಾರ್ರೀ ನೀವು
ನಾವು ನಾವ ಇದರ ಹಳ್ರೀ ಅಲ್ಲಿ ಇದು ಇಲ್ಲದು ಬಿಗುಡಿ ಕಾಲ
ಹೌದಾ ಏನ್ ರದ್ರಿ ನೀವು
ನಾವ್ರೀಲ್ಲಿ ಏನ್ಲ್ರೀ ಸುಂಕತಿದವ್ರ
ಹೌದೇನ್ರೀ ಮತ್ತೆ ಅದ ಪ್ರಾಕ್ಟಿಕಲ್ ಕೊಟ್ಟಿದಾರಲ್ ನಿಮ್ ಎನ್ವೈರಮೆಂಟ್ಸ್ರು ಮಾಡ್ತಿಲ್ವಾ
ಅದೇ ಮಾಡತ ಅದೇ ಮಾಡತ್ ಬಾಟಲ್ ಟ್ರಿ ಸಿಕ್ಕದು ಬಾಟಲ್್ರ ಬಾಟಲ್ ಟ್ರಿ ಅದೇ ಅಣಸ್ಲಾತವ್ರೀ ಎಟಾದಲ್ಲಿ ಮರ ಎಟದು- ಹಾ ಬಾಟಲಿಟ್ರೆ - ಮ ಏನ್ ಮಾಡ್ಬೇಕು ಹೇಳುದು ಲೆನ್ಸ್ ಹಾ ರೀತಾಡ್ಬಬ ಸಿದ್ದ್ಯಾ
ಹಾ ರೀ ದಂಡಿನವ್ರೇ
ಗದ್ದಾರಿ ನಮ್ಸಟ ಏೀ ಪಿಂಡ ದೋರಿ ಎಷ್ಟತಪ ನೀ ನಮ್ಗ ಯಾಕ ಅಷ್ಟತು
ಹಂಗೇನ್ ಇಲ್ರಿ
ಈ ಗ ಗ ಸುದ್ರಿ ಇದು ಜ ಕೆಲ್ಸ ಹಾ ರೀ ಮತ್ತೆ ನಡಸರಿ ಸಿದ್ಧಾರ್ಥವ್ರೇ
ಮತ್ತ ಏನೇನ್ ನೋಡ್ರಿ ಇಲ್ಲ್ ನೋಡ್ರಿ ಇಲ್ಲೇ
ಇದಕ್ ಟೀ ಏ ಟೀಕ್ ಅಂತ ನೋಡ್ರಿ ಟೀ ಎ ಕೆ ಟೀಕ್ ಹಾ ರೀ ಮತ್ರಿ
ಅದೇ ಎಂನ್ಸ್ಲತ ನೋಡಿ
ಹ್ಮ್ ಎಳ ಸೌತಾರ- ಆ ಪಜ್ಜನ್ ಕೂಡ ಮಾತಾರ್ಸ್ಬೇಡ್ರಿ ಮುಟ್ಟ ಬಾಡ್ರಿ ಅವ್ನಿಗೆ ಏನ್ ಮಾಡ್ಬೇಡ್ರಿ ಅವ್ನಿಗೆ
ಪ್ರಜವಲ್ ದಾಡವರಿಗೆ
ಹಾ ಹಾ ರೀ ಬರೀ ಇದು ಕೆಲ್ಸದಾಗಟ್ ಕೆಲ್ಸಾದ್ದಾಗ ಅಡ್ಡ ಬರ್ತಾರವ್ರು ಮನ್ಷ್ಯ ಟೀಕ್ ಇಲ್ರ ಅವ ಚೊಲೋ ಇಲ್ರ ಅವ್ರ ಮನ್ಷ್ಯ ಒಟ್ಟ ಮನುಷ್ಯ ಚಲೋ ಇಲ್ರಿವ್ರು ಓಟ್ ಮಾತಾರ್ಸಬಡ್ರಿ ಮವ್ ಕೂಡ ಏನ್ ಮಾಡ್ಬಾರಡಿರಿ ಅವ್ನಿಗೆ ಹಾ ರೀ ಅವ್ರೀ ಬಹಳ ಡೇಂಜರ್ ಮನುಷ್ಯಾರ್ ಕೆಲ್ಸ ಕೆಲ್ಸಿ ಹಾ ನೋಡ್ರಿ ಈಗ ಚಾ ಐತ್ ನೋಡ್ರಿ ಅವ್ರ್ದು ಕೆಲ್ಸ ಅರಿ ಕೆಲ್ಸ ಇರತನಟ್ಟೇರಿ
ಹ್ಮ್.
ಹೇ ಅದಕ್ ಟೀಕ್ ಅಂತ ನೋ ಟೀಕ್ ನಾವ್ ಹೊಡೆದ ಟೀಕ್ ಅಂತ ಹಾ ಟಿ ಏ ಕೆ ಹ ಟೀ ಗಿಡ ನೋಡ್ರಿ ಪೀಕ್ ಗಿಡ ಇ ಹೊಸ ಗಿಡ ತಳಿರದು ಹ ಒಂದ ಇದುೀಕ್ ನಾ ೋಡದ ಸ್ಕ್ಯಾನ್ ಮಾಡಿ ಮ ಇಂಡಿಯನ್ ಹ್ಮ ಮತ್ರಿ ಇದು ೀ ಬನ್ಯಾನ್ ಗಿಡ ಸಿಕ್ತಿರಿಲ್ಲ ನಮ್ಗ್ ಬನ್ಯಾನ್ ಗಿಡ
ಬನ್ನಿ ಅನ್ಗಿರಾ
ಬನ್ನಿ ಏನ್ ಗಿಡ ಅಂದ್ರ ಅ ಹಾ ರೀ ಇಲ್ಲಿ ಮ ಮಲ್ಲೂ ಗಡ್ಡಡ ಅವ್ರ ಏನ್ ಮಾತಾಡತಾರೆ
ಹ್ಮ್ ಅವ ಅವ್ರ ಸ ದೂರರಂತ
ಅದೇ ಅದೇ ಹೌದ್ರಿ ಒಟ್ಟ ನಾ ಹೇಳ ಕೇಳ್ರಿ ಮನುಷ್ಯ ಪ್ರಜ್ವಂತ್ ಆಡಿ ಅಂತ ನೋಡ್ರಿ ಗುಂಡಪ್ಪ ಹ್ಮ್ ಅವರು ಕೂಡ ಮಾತಾಡ್ಸ್ಬಿಟ್ರಿ ಬಾಳ ಹ ಅವ್ರ ಅವ್ರ ಬಗ್ಗೆ ಬಾಳ ಮಾತಾಡಸ್ಬಿಟ್ರಿ ಅವ್ರರು ಕೂಡ ಮನುಷ್ಯ ಈ ಒಟ್ಸ ಮನುಷ್ಯ ಮನುಷ್ಯ ಕೆಲ್ಸಿದಾಗಟ್ಟೆ ಬರ್ತಾರೀ ಮನ್ಷ್ಯಾರ್
ಕೆಲ್ಸ್ದಾಗ ಅಷ್ಟೇ ಏನ್ರಿ
ಹಾ ಹೆಂಗೆ ಮಹೇಶರ್ ಅವ್ರರು ಅವ್ರ್ ಬಾಸ್ ಹೇಳದ್ರ ಪೀ ಅತ್ತಂದ್ರೆ ಬರ್ದು ಓಡ್ೋತಾರೆ ಪಿ ಪ್ರ ಪ್ರ ಪ್ರ ಬಾರ ಇಲ್ಲ ನೋ ಪಟಕ್ ನೋಡತಾರೀ ಮನುಷ್ಯ ಪ್ರ ಎ ಬಂದ್ರ ಬಂದ್ರ ಬ ಂದ ಬಂದೆ ಬಾಸ್ ಬಂದೆ
ಹ್ಮ್
ಹ್ಮ್ ಬರಿೀ ನಾಾಗಸತಿ ಕರಿಬೇಕ್ರ ನಾಾಗ ಸತಿ ಪ್ರಜ್ವಲ್ ದಾಡಿ ಪ್ರಜ್ವಲ್ ಪ್ರಜ್ವಲದಕಿರ್ಬೇಕ್ರಿ ಅವ್ರಿಗೆಲ್ಲ ಅವ್ರದೇ ಬೇಕ್ರಿ ನೋಂದ್ರಿ ಹಾ
ಅವರು ಒಂದೇ ಮಾತ್ ಏ ಅಂದ್ರೆ ಸಾಕ ಕ್ರೂಡೆ ಹೋಗಿಬ ಬಿಡ್ುತ್ತಾರೆ
ಏ ಅಲ್ರರಿ ಬರ ಪಿ ಪಿ ಅತ್ ಅಂದ್ರೆ ಓಡೋತಾರ
ಈ ಹ ಇನ್ನ ಪ್ರಜೆಲ್ಲ ಅಂತಿನ ಸ್ಟಾರ್ಟ್ ಮಾಡ್ ಅಡ ಪ್ಪ ಅನಾಟಿಗೆ ಹಂಗೆ ಅಂತ
ಹಾ ಕಣಬಂದೇರಿ ಅದಕ್ಕೆ ನಾ್ ಬಿಟ್ಟ ನೋಡ್ರಿ ಸ್ವಲ್ಪ ಅರ್ಧ ಬರ್ದ ಮತ್ರ ಸ್ವಲ್ಪ ಹೊಟ್ಟೆ ಅವ ಆ ಏನಂತ ಸುಮ್ ಹೂ ಅನ್ನೋದ್ರ ಸನಾತನ್ ಮನಷ
ಹೌದ
ಮನ್ಷ್ಯ ಟೀಕ್ ಇಲ್ರರಿ ನಮ್ಗ ಮನ್ಷ ಇಲ್ರರಿ ಬಾಳ್ ಭೇದ್ ಭಾವ್ ಮಾಡ್ತನ್ರಿ ಹ್ಮ ಸಮಾನತೆ ಅಂದ್ರೆ ಇಲ್ರಿ ಅವನ ತಕ್ಕ ಮನುಷ್ಯ ಅವರಿಗೆಗಂದು ಇವ್ರಗೊಂದು ಮಾಡ್ತಾರ ಮಧ್ಯಾಹ್ನಷ ಹ
ಮತ್ತೆ ಏನಲ್ ನೋಡ್ರಿ
ಹ ಇ್ ಯಾವ್ ಗಿಡ ರೀ ಬ ಬಾಟಲ್ ಬ್ರಷ್ ಹತ್ ತೊಡ್ರಿ ಗಿಡದ ಸರ್ ್ಯಡ ಸ್ವಲ್ ಕನ್ನಡದ ಮಾತಾಡ ಕನ್ನಡದಾಗ ಹೇಳ್ರಿ ಟ ಹ್ಮ ನಿಮ್ ಕಡೆ ಯಾವ ಗಿಡ ಸಿಕ್ಕೋ್ರಿ ಮಾತಾಡ್ರಿ ಇಾನ್ಸ ಆಗುತ್ತ ಅ ಗೂಂಡ ಜೋಡ ನ ಮತ್ತೇನನ್ರರಿ ನೀವ ಹೇಳ್ಬೇಕ್ರಿ ನಷ್ಟ ಆಗತ್ರಿ ನಿಮ್ ನಷ್ಟ ಏನ್ ನೋಡ ನಾಷ್ಟಕ
ನಾಷ್ಟ ಆಯಕ್ ನೋಡ್ರಿ ಏ ಇದ ಇತ್ರಿ
ಉಪ್ಪಿಟ್ಟ ಶಿರಾ ಶಿರುವ ಶಿರುವ ಚೊಲಾಗಿರ್ಲಿರಿ ಉಪ್ಪ
ಹ್ಮ್ ಅಷ್ಟೇ ಕಷ್ಟ ಆಗಿತಿರಿ ಸರ್
ಹಾ ಮಾಸ್ತರ್ ಬಂದ್ರೀ ಮಾಸ್ತರ್ ಬಂದ್ರ ನಿಂದ್ರಿ ಒಂದ್ ಎಡ್ಮಿಷನ್ ಬಂದ್ರಿ ಹ್ಮ ರೆ ಮಾಸ್ತರ್ ಮ ಅ ಯ ಸ ಸಾ
ಏನಂತರಿ ಮಾಸ್ತರ್ ಅವರುಫುಲ್ ಚಿಕ್ನಾಗ ಬಂದಾರ ಏನ್ರರಿ
ಆ ರಿ
ಮಾಸ್ತರ್ ಅವ್ರ ಏನ್ ನಡತದ್ರೀ ಡಿ ಕೆ ಪಾಟಿಲ್ರ ಅವ್ರ ಕೊಡ್ರಿ ಮಾತಾಡಮ್ಮ
ಹ್ಮ್
ಹೌದೇನ್ರೀ ಹೊಲ್ ಬಿರ್ಸಿ ಏನ್ರಿ ನಿಮ್ ಡಿ ಕೆ ಪಾಟೀಲ್
ಹತ್ತು ಪ್ಯಾರಾಡಸ್ ಪ್ಯಾರಾಡೈಸ್ ಹತ್ತು ಪ್ಯಾರಾಡೈಸ್
ಹಾ
ಪ್ಯಾರಾಡೈಸ್ಡ ಹ ಪ್ಯಾರಾಡೈಸ್ ಬಿಡ
ಹಾ ರ
ಓ
ಈ ಕಡೆ ಒ ನಂಬಲ್ ನೋಡ್ರಿ ಇಲ್ಲಿ ಒಂದ್ ಹತ್ ನಿಮಟ್ರಿ ಅವ್ರಿ
ಒಂದ್ ಇಪ್ಪತ್ತು ತ್ತ ಮಾವಿನ ಕಾಯಿ ಗಿಡ ಒಂದು ಬಾಳಿಕೆ ಇ ಇದನೇ ಆದ್ರಿ ತೋಟ ಈ ಕಡೆ ಬಾಳಿಕೆ ತೋಟ ಇಲ್ಲಿ ಮರಬ ನಾವ್ ನೋಡ್ರಿ ಬಾರ್ಬರಿ ಶಿಪ್ ಬೋಟಿಂಗ್ ಬಾರ್ಬಾರಿ ಶಪ್ ಬೋಟಿಂಗ್ ಆದ್ರಿ ಮತ್ತ ಇಲ್ಲಿ ಮೀನು ಸಾಗಾಣಿಕೆ ಮಾಡ ಒಂದ್ ಸ್ವಲ್ಪ ಇ ಮಾಡ್ಯಾರಿ ಮತ್ತ ಡ್ರ್ಯಾಗನ್ ಫ್ರೂಟ್ಸ್ ಬಿ ಬೆಳತಾರ ನೋಡ್ರಿ ಕಡೆ ನಿಮ್ ಕಡೆ ಬೆಳತೇರಿ ಏನ್ರಿ ಇಲ್ರರಿ ಡ್ರ್ಯಾಗನ್ ಫ್ರೂಟ್ಸ್ ಇಲ್ರಿ ನೋಡ್ರಿ ಕಿಲ್ ಪುಲ್ ಹಸರಿ ಹಸರಿ ನೋಡ್ರ ಬಾಳಿಕೆ ಗಿಡ ನೋಡ್ರಿ ಹಂಗ ತುಂಬ ಪುಲ್ ಬಾಳಿಕೆ ಅಂತ ಆಗಿಲ್ರಿ ಅಂದ್ರ
ಈಗ ಕಂಡಪಟ್ಟಿ ಗಿಡಾರಿಏ ಬಾ್ಕೃಷ್ಣ ಬೈದ ಹದ್ರ ಏ ಗುಂಪದ ಮಾಡ್ರರು ಗುಂಪು ಮಾಡ್ರ
ಹೌದೇನ್ರರಿ ಈಗ ಮೊಲ್ಲ ನೋಡ್ರಿ ಕಲ್ ಅಂ
ನಂಪ ಗುಂಪದ ಮಾಡ್ಬೇಕತ್ರಿ ಗುಂಪುದ ಹ್ಮ್ ಮಾತ್ರೆ
ಮತ್ತೆ ನಿಮ್ದೆ ಹೇಳ್ಬೇಕ್ರೀ ಮೊಲಕ್ ಕಂಡಕ್ನಡಿ
ಹೇ ಒಟ್ಟ ಒಟ್ಟ ಇಬ್ರ ಇಬ್ರ ಸಪ್ರೇಟ್ ಹೋಗ್ಬೇಡ್ರಿ ಗುಪದ ಹೋರಿ ಗುಂಪು ಮದ್ಲಸ ಗುಂತ ಬರ್ರಿ
ಗುಂಪು ಗುಂಪು ಮೇಂಟೇನ್ ಮಾಡ್ಬೇಕಂತೇನ್ರರಿ
ಯಾ ಅದು ಹೋಗಿ ಹೊಡಿಬಡ್ರಿ ಹೊಡಿಬಡ ನಮಿಯ ಹಪ್ಪ ಕ ಕೆಲ್ಸ್ದ ಬಂದವ ನೋಡ್ರಿ ಮತ್ ಬ ಹ ಇಲ್ಲ ಮಾಡ ಮಾಡಿಲ್ಲ ಪದ್ಧ ಸಾಕು ಫೋನ್ನಾ ಇಲ್ಲ ಇ ಅವ ಪಯತ್ಲ್ಲಿ ಏ ಸರಿ ಬ
ಹಲೋರ್ ಮತ್ತತ್ ಇವತ್ತು ಹೋಗಿಬ ಬಿಡ್ರ ಹನ್ನೆರಡು ಅಳಗೆ ಮುಗಿತದೇನ್ರಿ ಕ್ಲಾಸ್ ಆ ಹನ್ನೆರಡುವ್ರ ಮುಚ್ಕೊಂಡಾವ ಬಿಡಾದ್ರಿ ಸೀದಾ ಮನೆಗೆ ರವಿ ಅವರು ಬರ್ತಾರತ್ರಿ ನಮ ಜೊತಿ ರವಿ ರವೀರ್
ಹ ಹ
ರವಿ ಬಿ ಈ ಕಡೆ ಅಷ್ಟಾಲಲ್ಲಿ ಕರ್ಕ ಅಂದ್ರ
ಭಾಷ ಹ ಈಗ ಪ್ರಜೆಯಲ್ಲಿ ಕೆಲಸ ಹೋಗಾರೆ ಬಂದಾರೀ ಮತ್ ಕೆಳಕ ಇಲ್ಲಲ್ಲ ಏನಂದ್ರರು ೊಂದು ಆರ್ ಬಿಟ್ರ ಮತ್ತ ಕೆಳಡೆ ಹೇಳ್ರಿ
ಅವ್ರದ್ದೇ ನಡತ ಇತದ ರೀ ಆ ಕಡೆ ಅವ್ರ ಲೀಡರ್ ಅಯ್ಯಾರ
ಹ್ಮ ಬಂದ ಕೆಲಸ ಬಂದ ನ ಮಾಡಡ್ತಾರೆ ನೋಡ
ಹ್ಮ್ ಕೆಲಸ ಯಾವ್ದಾಯ್ತು ಇದಾಗ ಬರದ್ರೀ ಮತ್ತೆ
ಎದಾರೀ ಮನುಷ್ಯರು
ಏ ಡೇಂಜರ್್ರ
ಹ್ಮ್ಮ್. ಕುಂಪದಾಗ ಇರ್ರಿ ಕುಂಪದಾಗ ಗುಂಪದಾಗರ್ರಿ ಇಬ್ರ ಇಬ್ರ ಇಬ್ರಿಬ್ರ ಸಪ್ರೇಟ್ ಆಬಾಡ್ರಿ ಬಂದ್ ಮೈಯ್ತ ನೋಡ್ರಿ ಮಸ್ತನ್ ಶುರು ಸ್ವಲ್ಪ ಕೆಲ್ಸ ಇದ್ದಾಗ ಅಟ ಬರ್ತಾರೆ ನಮ್ಗೆ ಗೊತ್ತ್ರೀ ಈಗಲ್ಲ ಚಟ
ಹ್ಮ್ ಎಕ್ಸಾಮ್ ್ಯೂ ಮಪ್ಪೆ ಯಾಕ್ಯಾರತ್ರೇಣಿ
ಮುಖಂಡರ ಮುಖ ಸಂಘಟನೆ ಅಂದರೆ
ಹ್ಮ್
ಕೇತ ಹಂಗಿಟ್ಟ ಹೋಗಬೇಡ್ರಿ ಕಾಣತದರಿಿ ಕರೆ ಕರೆ ರ ನಡ್ರಿ ಪಡಡ ಪತ್ರಿ ಮತ್ತೆ ಅಂಗಡಿ ಶಿರಷ್ಧಾರ್ತವ್ರ
ಮತ್ತೆ ನೋಡ್ರಿ ಒ ಗಿಡದ ಕಳ
ಮತ್ತ ಈಗ ತ್ತ
ಇಮ್ಲಿ ಇಮ್ಲಿ ಇಮಲಿ ಗೊತ್ತ
ಹಕ ಈಗಲ್ಲರೂ ಅದೇ ಹುಚ್ಚಿಡ್ದದಾರ ಈಗ ಹುಡುಗ ್ರಾವಂಗ್ ಪ ಾವಲಿಂಗ್ ಪಾಂತೀಡಾ ಭಯಬಡ್ರೀ ಪರಗಳು ಎಲ್ಲ ಎಲ್ಲಿ ಕೆಲ್ಸ ಬ ಬೈ ಏನ ಹೊ ಬಾರಲ್ಲ ಖರೆರ ಕರ ಕರರಿ ಈ ಪ್ರ ಈಗ ಪ್ರಜ್ವಲ್ ಗ ಗುಂಡವರಾದರು ಗುಟೂರು
ಆ
ಏನ್ಡ್ರ ನಡ್ರ ಇ ಇದಕ್ ಟಿಕ್ ಅಂತ ನೋಡಿಕ್ ಟೀಕ್ ಗಿಡ ಆಮೇಲೆ ಸತಾರೆ ಆಮೇ ಈಗ ಅಸ್ತರಿ ಈಗ ಹಸ್ತೇನ್ ಮತ್ ಅಸ್ತೇನ್ರಿ ಹ್ಮ್ಮ್.